ಹೇಳಕ್ಕ ಹು ಅಕ್ಕ ಆಯ್ತು ನೀವ್ ಮಾಡಿದ್ರ
ನಾನು ಮಾಡ್ದೆ ಕಣೊ ಡ್ಯೂಟಿಯಿಂದ ಬಂದಿ
ಹಾ ಹಾ
ಫ್ರೆಶ್ಪ್ ಆಗಿಬಿಟ್ಟು ಬ್ ಸಂಜೆ ಪೊಂಗಲ್ ಮಾಡಿಬಿಟ್ಟು ಹೋಗಿದ್ದವಿ
ಹಾ ಹಾ ಹಾ ಹಾ
ಅದು ತ್ರೀ ಡೇಸ್ದ್ ಅನ್ನ ಇತ್ತು
ಹಾ
ಕರ್ಲಿ ಅದು ಒಂದು ಚೂರು ಕೆಟ್ಟಿರಲಿಲ್ಲ ಅದು ಸಣ್ಣ ಅಕ್ ಕೆನ್ನಲ್ವಾ ವೇಸ್ಟ್ ಮಾಡ್ಬಾರ್ದ ತೊಂದ್ಬಿಟ್ಟು ಅದಕ್- ಕೆ ಹೆಸರು ಬೇಳೆನ ಕುಕ್ಕರಲ್ಲಿ ಇ ಕೂಗಸ್ಫಟೋ ಗೋಡಂಬಿ ಪ್ರಾತ್ ಆಕಿ ವತ್ ಉಗ್ರಣೆ ಹಾಕಿ ಪೊಂಗಲ್ ಮಾಡ್ದೆ.
ಒಕೆ ಆಗಿದೆ.
ಪೊಂಗಲ್ ಮಾಡ್ ಚೆನ್ನಾಗಿತ್ತು, ಆದೆ ಅದ್ರ ಜೊತೆ ಹಾ ಡ್ಯೂಟಿ ಮುಗಿಸ್ಕೊಂಡೇ ಬಂದ್ದಿದು. ಅದ್ರ ಜೊತಲಿ ನಮ್ ಪಕ್ಕದ ಮನೆಯವರು ಸ್ವಲ್ಪ ಸಾಂಬರ್ ಕೊಟ್ಟಿದ್ರು.
ಹ ಹಾ ಹಾ ಹಾ
ಮಾತ್ರ ಚೆನ್ನಾಗಿತ್ತು.
ಆ ಓಕೆ ನಾನು ಎಗ್ರೆಸ್ ಎಗ್ರೈಸ್ ತಿನ್ಕೊಂಡು ಒಂದ್ ಲೋಟ ಬೂಸ್ಟ್ ಕುಡ್ಕೊಂಡು ಮಲ್ಕೊಂಡೆ ಅಕ.
ಹೋಟೆಲ್ಲಾ
ಹೋಟೆಲ್ ಇನ್ ಯಾರನ್ನ ಏನ್ ಮದುವೆ ಆಗಿದಯಾ.
ಅಂಗಲಕಣೆ ಈಗ ರೂಮ್ ಇಗ ನೀವ್ ಎಷ್ಟ್ ಜನ ಇದ್ದರಿ.
ಇಬ್ರಯ ಹ್ಮ.
ಇಬ್ರು ಸೇರ್ಕೊಂಡ ಒಂದ ಕ ಕರೆಂಟ್ ಸ್ಟೌವ್ ತಗಬುಡಿ.
ಆ ಇಲ್ಲಿ ಅಕ್ಕ ಅವರು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಎದ್ದು ಹೋಗ್ತಾರೆ ಡ್ಯೂಟಿ. ಟ್ಟಿಗೆ. ಫೋರ್ ಓ ಕ್ಲಾಕ್ ಗೆ ಎದ್ದು ಪೂರೂ ಕ್ಲಾಕ್ ಎದ್ದು ಹೋಗಬು ಮತ್ತೆ ಲೆವೆನ್ ಓ ಕ್ಲಾಕ್ ಬಂದು ಮ ಅಲ್ಲೇ ತಿನ್ ಕಡೆ ಬಂದ್ಬಿಡ್ತಾರೆ ಮತ್ತೆ ಲೆವೆನ್ ಓ ಕ್ಲಾಕ್ ಬಂದು ಮಲ್ಕೊಂಡ್ರೆ ಆಫ್ಟರ್ ತ್ರ್ರೀ ಓ ಕ್ಲಾಕ್ ತನಕೂ ಮಲ್ಕೊಂಡು ಅ್ರ ಮತ್ತೆ ಹೋಟೆಲ್ ಊಟ ಕೊ ಹೊಟಕ್ತಾರೆ.
ಟಲ್ ವೇನೋ ಮೂರು ಟೈಮು
ಏ ಬಾಳ ಕಷ್ಟ ಅಕ್ಕ. ಕಷ್ಟ ಏನು
ಅದ್ರಲ್ಲೂ ರೂಮ್ಗೆ ಹೋಗಲ್ವಾ
ಹಾ ನೀ ಅಲ್ಗುುವ ಬುಡ್ ಬೇರ ನ ಏನ್ ಮಾಡ್ಲಕ್ಕ.
ಅಲ್ಲ ಅವ್ರ ಫ್ಯಾಮಿಲಿ ಅಲ್ವಾ ಇವಾಗ. ಓದಿದ್ದ ಸಿಂಗಲ್ ಆಗಿದ್ರ ಅವ್ರನೇ ಗೆ ಏನ್ ಮಾಡು ಗೊ ಈ ಸತಿ ಊರಿಗೆಗ್ ಬಂದಾಗ ಚ
ಹಾ ನಾನೇ ಎಲ್ಲಟ ಬೇರಿ ಮಾಡಸ್ಕೊಡಿ ಅಂತ ಹೇಳಿದ್ದೀನಿ ಮನೆಲ್ಲಿ. ಎಲೆಕ್ಟ್ರಿಕ್ ಸ್ಟವ್ ರಿಪೇರಿ ಮಾಡ್ಕೊಟ್ರೆ ನೇ ಒಂದದಾಗ ಒಂದದಾಗ ಅಡ್ಗ ಮಾಡ್ಕಾ ಮಾಡ ಯಾಕಂದ್ರೆ ಈ ಆ್ಯಾಂಡ್ ಪೋಸ್ಟರ್ ಮಾಡ್ಕೊತಾ ಇದನಲ್ಲಾ ಆಥರ ಡೈಲಿ ಓನಂತ ಏನಾದ್ರು ಮಾಡ್ಕೊಂಡು ತಿಂತನಿ ನಾನೇನೆ.
ಹೌದ ಆಮೇಲೆ ಮನೆಯಿಂದ ಚಪಾತಿ ಮಾಡ್ಕೊಂಡ ಹೊರ್ಟ್ಟೋಗ್ಬ ಬಿಟ್ರುೇ ನೀನು ಅಥವಾ ಚಟ್ನಿ ಪೌಡ್ರ ಏನಾದ್ ಮೇಡಸ್ ಕ ಹೊಟ್ಟೋಗ್ಬಿಟ್ರ ನೀನ್ ಯಾವಾಗ ಬೇಕಾದ್ೂ ಹೋಗ್ ಹಾಬಿಟ್ಟು ಚಪಾತಿ ತಿನ್ಬೋದು ಅಥವಾ ರೈಸ್ ಮಾಡ್ಕೊಂಡು ಚಟ್ನಿ ಪೌಡ್ರ್ ಹಾಕೊಂಡು ತಿನ್ಬೋದು. ಬೇಕಾದಾಗ ನೈಟ್ ಟೈಮ್ ಹೋಟ್ಲಲ್ಲಿ ಎರಡು
ಹೋಟ್ಲು ಅದೇ ನೋಡತಿ ಈಗ ಏನ ಊರ್ಗೆ ಊರ್ ಕಡೆ ಬಂದಾಗ ಇದು ಎಲೆಕ್ಟ್ರಿಕ್ ಸ್ಟವ್ನಾ ತಗೊಂಡ್ ಬಂದ್ ಅಡ್ಗ ಗಿಡ್ಗ ಮಾಡ್ಕಳಕ ಸ್ವಲ್ಪ ರೂಮು ಸ್ವಲ್ಪ ಚಿಕ್ಕದಲಕ್ಕ ಬಟ್ಟೆ ಗಿಟ್ಟ ಎಲ್ಲ ಮಾಡ್ಕಳಕ್ ಸ್ವಲ್ಪ ಇಶ್ಯು ಆದ್ರಿಂದ ಸ್ವಲ್ಪ ನೋಡೋಣ ಈಗ ಈಗ ಅದಕ್ಕೆಅಂತ ಒಂದು ಟೇಬಲ್ ತರ ಮಾಡಿದೀನಿ ತಗೋ ಬಂದ್ರೆ ಜಸ್ ನನ್ಕಿ ರ ಎಷ್ಟ್ ಆಗುತ್ತೆ ಅಷ್ಟ್ ಅಡ್ಗ ಮಾಡ್ಕೊಂಡು ತಿನ್ನನ, ಮೂರ್ಟೈಮ್ ಊಟ ಮಾಡ್ಕೊಂಡ್ ಮಾಡ್ಕೊಂಡ್ ಬೇಜಾರಾಗಿದೆ ಕಣ, ನಂಗೂನ್ ತಲೆ ಕೆಟ್ಟಾಗೈತೆ. ಏನ್ ಮಾಡದು
ನಿಮ್ಮ ಮಾಡ ಮತ್ತೆ ಡ್ಯೂಟಿಗೆ ಹೋಗಿದ್ದೆ.
ೋಗಬಂದ ್ಯೂಟಿ ಎಂಟ ಗಂಟೆ ಹೋಗಿ ಪಂಚ್ ಮಾಡ್ರೆ ಎಂಟ ಗಂಟೆ ಪಂಚ್ ಮಾಡಿ ಮತ್ತೆ ರೂಮ್ ಸ್ಾನಗಿನ ಮಾಡ್ಕ್ ಹತ್ ಗಂಟೆ ಡ್ಯೂಟಿ ಹೋಗಿದ್ದು ನಾಲ್ಕ್ ಗಂಟೆ ನಾಲ್ಕುವರೆ ಮುಕ್ಸ ಬಂದ್ ಬಲ್ಕ ಅವಾಗ ಅವಾಗ ಬಂದ್ ಮ ಮತ್ತೆ ಮತ್ತ ಮತ್ತ ಮತ್ತ ಮತ್ತ ಮತ್ಯೆ ಇಬ್ರನು ಇತ್ತಂತ ಫಲವಾಡ ತಿಂತಾ ಇದ್ರಲ್ಲ ನಾನು ಹಂಗೆ ಒಂದ್ ಫಲೋಡ ತಿನ್ಕೊಂಡು ನಾನು ಬಂದ್ರು ಮೊಬೈಲ್ ಮಲ್ಕೊಂಡಿ
ಹಾ ನೀನ್ ಮಡದ್ ಇನ್ನ ಎಲ್ಲ ಔಟ್ ಸೈಡ್ ಎ ಏನು ಹೋಗ್ಲಿಲ್ವಾ.
ಹ ಎಲ್ಲ ಹೋಗಿಲ್ಲಕ್ಕ ಏನ್ ಮಾಡದ್ ಬಜಾರು ಸುಮ್ನೆ ಸುತ್ತ ಸುತ್ತ
ಅಲ್ಲಿ ಇರೋ ತನಕ ಸ್ವಲ್ಪ ಇದಾಗಿತ್ತ, ಅಲ್ಲ ಹಸ್ಪಿಟ್ ಇಟ್ ರೂಮ್ ಕು ಕೊತ್ರ ಇದೆೇ ತಪ್ಪಿ
ಹಾ ನಿಯರ್ ನಿಯರ್ ಇದೆ ಬೆನ್ ಮನೆ ಇಷ್ಟಿದೆ ಅಷ್ಟಿದೆ ಎಷ್ಟಿನ
ಹ್ಂ ಹಾ ಹುಂ ಬಿಡು ಹಂಗಿದ್ರೆ ಆರಾಮಗ ಪ್ರಶಾಂತ್ ಸರ್ಮ್ಗೂ ನಿಮ್ಗೂ ಅ ತ್ರಣ ಅಥವಾ ದೂರನ
ಹತ್ರಣ ನಕ್ಕ ಮನ ನಾಲ್ಕೈದ್ ಮನೆ ಕಡದ್ರೆ ಹೌದು ಹುಂ.
ಸೂಪರು
ಹ ಹ ನಮ ಬೀದಿ ಇಲ್ಲಿ ಅಂದ್ರೆ ಅವ್ರ ಬೀದಿ ಕೆಳಗ ಪಕ್ಕ ನಮ್ದು ಮೇಲ್ಗಡೆ ಬಿ ಅದ್ರ್ದ ಅವ್ ಕೆಳಗಡೆ ಬೀದಿ ಅಷ್ಟೇನೆ.
ಇಷ್ಟ ಬರ್ಬೇಕಂದ್ರೆ ಅವರ ಹತ್ರ ರೊಟ್ಟಿ ಇಸ್ಕೊಬರ
ಅಯ್ಯೋ ಎಲ್ಲ ಹೋಗಿ ಹೋಯ್ತನ್ ವಲಕ್ಕಮ್ಮ
ಹೋಗೆಲ್ೋಗ್ರ ಯಾರು ಈಗ.
ನೋಡಣ ಹೋದಾಗ ಕೊಡ್ಬೇಕಲ್ಲ ಅದ್ ಏನಪ್ಪಾ ಇಲ್ಲಿ ಹೋದಏನ ಗೊತ್ತಿಲ್ಲ
ಜೋನ್ ಮೇಲೆ ಹೋಗಿ ಹೋಗ್ತರ
ಅದೇಏನ ಇದೇ ತಿಂಗಳು ಮಾಡ್ಕೊಂಡದ ಏನಪ್ಪಾ ಕಾಣಿ ನಾಳಿದ್ದು ಎಲ್ಲು ಹೋಗೋಣ, ಯಾವ ಮ್ಯಾರೇಜ ಅದು ಯಾವ ಮ್ಯಾರೇಜ್ ಆದ್ರ ಏನೋ ಬಟ್ ಅವ್ರ ಮನಲ್ಲೆಲ್ಲೋ ಒಪ್ಕೊಂಡಿದಿದ್ದಾರೆ ಅಂತ ಅವ ಮನಲ್ಲೇ ಮಾಡ್ತಾನಂತ.
ನಿಷಾರ್ ಮನೇಲೆೇ ಇಲ್ಲ ಸರ್ ಮನೇಲೆ
ನಿಶಾರ್ ಮನೇ ಇಲ್ಲೇ ರಾಮಪುರದಲ್ಲಿ ಇದ್ರಲ್ಲ ಅವಾಗಲೂ ಹಸ್ಕೊಂಡಿದ್ರೆ
ಅವರು ಡಾಕ್ಟರು ಅಂತನೇ ಅರ್ದ ಒಪ್ಕಬಿಟ್ರ, ಏನ್ ಮಾಡ್ತೀರ.
ಅದೇ ಬಿಡು ಹೆಂಗೋ ಚೆನ್ನಾಗಿರ್ಲಿ.
ಎಷ್ಟನ ಚೆನ್ನಾಗಿದಾರೆ ಏನ್ ತೊಂದ್ರೆ ಇಲ್ಲಕ್ಕ ಹ ಆರಾಮಾಗಿ ಅವ್ರಪ ಅವರು ತಿನ್ಕೊಂಡು ಎಲ್ಲೂ ಹೋಗ್ತಾ ಇಲ್ಲ.
ಉನ್ಕಾದ್ ತಿನ್ಕದ ರೋಮಲೆ ಮಲಗ
ನಿಮ್ಮ ಆಸ್ಪೆಟಲ್ ಡ್ಯೂಟಿಗೆ ನಿಮ್ದು ಇ ಎಫ್ ಪಿ ಎಫ್. ಇಲ್ಲ ಇದಾಕಿ ಅಪ್ಲೈ ಮಾಡಿದೀಯಾ.
ಹ್ಮಕ ಎಲ್ಲ ಬರ್ತಾ ನನ್ ಇ. ಎಸ್. ಐ ಪಿ ಎಫ್ ಎಲ್ಲ ಕಟ್ಟಗ್ ಬರುತ್ತೆ. ತ್ತಲ.
ಹೌದ ಹಂಗಿದ್ರೆ ಸರಿ ಮತ್ತೆ ಅಲ್ಲೇ ಮಾಡು ಚೆನ್ನಾಗಿ ಇಲ್ಲಿ ರಾಮಾಪುರದ ತರ ಇದ್ ಮಾಡಕ್ ಹೋಗ್
ಹೇ ಇಲ್ಲ ಇಲ್ಲ ಇಲ್ಲ ಅಕ್ಕ. ನಾನು ಅದ್ಕನೆ ಇಲ್ಲಿ ಯಾವ್ದೂ ಇಲ್ಲ ಕಾರಣ ಅದಕ್ಕೆ ಯಾವದಕ್ಕೂ ನಾನು ಇಲ್ಲಿ ಅಡಿಟ್ ಆಗಿಲ್ಲ.
ಹ್ಮ
ಹ ನನ್ ಕೆಲ್ಸ ಎಷ್ಟು ವರ್ಷ ಮಾಡ್ಕೊಂಡು ನಾನನ್ ಪಾಡ ನ ಸೆಲೆಂಟ ಬಂದ್ಬಿಡ್ತೀನಿ ರೂಮ್ಗೆ. ಹ್ಮ್ ಹ್ಮ್. ಯಾರು ನೋಡದಾಗ್ಲಿ ಹಿದ್ ಮಾಡದಾಗ್ಲಿ ನಾನು ಏನ ಆತರ ಮಾಡ್ತಾ ಇಲ್ಲ ರಾಮಪುರದಲ್ಲಿ ಆಂಡ್ ಪೋಸ್ಟ್ ಎಲ್ಲ ಮಾಡ್ಕೊಂಡನಲ್ಲ ಆತರ ಎನ್ನು ಮಾಡ್ಕೊಂಡಿಲ್ಲ ಅಕ್ಕ.
ಕುಳಕಣ ಆಸ್ಪೆಟ್ಲು ಅಂತ ಅನಸ್ತಿರ್ಲಿಲ್ಲ.
ಏನಕ್ಕ.
ಯಾವರಿಯೇಕೇಮು.
ಜನ ಮರಳೋ ಜಾತ್ರೆ ಮರೋಳೋ ಅಂದಂಗ್ ಆಯ್ತ್ ಇದು ಏನೇನ್ ಅಯ್ತಿತೋ ಏನೋ ಒಂದು ಗೊತ್ ತಿಲಕ್ಕ.
ಮತ್ತೇನು ಸಮಾಚಾರ.
ಏ ಎಳ್ಬೇಕೇಕಕ್ಕ ನಿಮ್ದ್ ಎನ್ ಸಮಚಾರ.
ಲಕ್ಷಣ.
ಸಂಡೆ ಒರಣಾಗ ಹೋಗಿಲಾಕ್ಕ ಮಿಸ್ ಆಯ್ತು ನೆಕ್ಸ್ಟ್ ಸಂಡೇನೂ ನೆಕ್ಸ್ಟ್ ಸಂಡೆ ಹೋಗ್ ಬಂದ್ಬಿಡ್ತೀನಿ ಹೊರೋಣಾಗ ಹೋಗ್ಬತ ಅಂದ್ರೆ ಹೆಂಗ ಆಗತ್ತ.
ಪೇಷಂಟ್ ಬರ್ತಾರ ಅಲ್ವಾವರಣಕೆ.
ಹು ಅಕ್ಕ ಪರವಾಗಿಲ್ಲ ಪೇಶೆಂಟ್ ಏನ್ ಸೂಪರ್ ಥೌಸಂಡ್ ಥೌಸಂಡ್ ಥೌಸಂಡ್.
ನಾನು ಬುಧವಾರ ಸ್ಕಿನ್ ಕ್ಲಿನಿಕ್ಗೆ ಹೋಗ್ಬೇಕು.
ಒಗ್ಬನ್ನಿ ನಂಗುನು ಇಲ್ಲಿ ಒ ವೀಕ್ಲಿ ಒನ್ ಟೂಟೈಮ್ಸ್ ಸ್ಕಿನ್ ಕ್ಲಿನಿಕ್ ಹೋಗಿ ಜಸ್ಟ್ ಐಡಿಯಾ ಕೊಟ್ಟು ಬರ್ತನಿ ಅಕ್ಕ ಸ್ವಸ್ ಕ್ಲಿಕ್ ಮಾಡಿ ಬತೀನಿ ಜಸ್ಟ್ ಟೂಹಂಡ್ರೆಡ್ ರುಪೀಸ್ ಕೊಡ್ತರೆ.
ನಮಗೆಲ್ಲ ಸರ್ಪಾಪ ಫೈವ್ ಹಂಡ್ರೆಡ್ ಬಟ್ ಮೊದ್ಲಷ್ಟು ಪೇಶಂಟ ಇಲ್ಲ. ಮೊದ್ಲು ತೌಸಂನನ ಡ್ ಅಷ್ಟು ಬತಿದ್ರು. ಬಟ್ ಇವಾಗ ಸರ್ ಡೆಕ್ ಕೊಟ್ಬಿಡ್ತಾರೆ. ಇಂಥ ದಿನ ಬನ್ನಿ ಫಿಫ್ಟೀನ್ ಡೇಸ್ ಬಿಟ್ ಬನ್ನಿ. ಟ್ವೆಂಟಿ ಡೇಸ್ ಬಿಟ್ಟುಬನ್ನಿ ಟು ಟೆ. ಎರಡು ತಿಂಗಳು ಮೂರು ತಿಂಗಳು ಬುಟ್ಟು ಬಟ್ಟ್ ಬನ್ನಿ ತರ ಹ್ಮ್ ಬತ್ತರೆ ಬಟ್ ಟೋಟಲ್ ಟ್ವೀಲತನಕ ಒನ್ ಟಿಲ್ ಒನ್ ತಥರ್ಟಿ ಒನ್ ಆನ್ ಅನಪ್ಪ. ಸ್ವಲ್ಪ ಬ್ಯುಸಿ ಇರ್ತಾರ ಆಮೇಲೆ ಕೂತಿರೋದು ಸುಮ್ಮನೆ.
ನಾನು ಅಕ್ಕ ಓದ್ಸಂಡೆ ಏನ್ ಮಾಡ್ಕೊಂಡೆ ಗೊತ್ತಾ. ಈ ಮಾರ್ನಿಂಗ್ ಏಟ್ ಓ ಕ್ಲಾಕ್ಗೆ ಎದ್ ದು ಅಂದ್ರೆ ನೀಟಾಗಿ ರೂಮ್ನೆಲ್ಲಾ ಕ್ಲೀನ್ ಮಾಡಿ. ರೂಮ್ ನೆಲ್ಲ ಕ್ಲೀನ್ ಮಾಡಿ ಬಟ್ ಟ್ಟೆ ಗಿಟ್ಟೆ ಎಲ್ಲ ಇತ್ತಕೊ ಬಟ್ಟೆ ಎಲ್ಲ ವಾಶ್ ಮಾಡಿ ಫಿಫ್ಟೀನ್ ಷರ್ಟ್ ಇತ್ತು ಫಿಫ್ ಟೀನ್ ಶರ್ಟ್ ನು ವಾಶ್ ಮಾಡಿ ಒಣಾಕಿ ಕಂಫರ್ಟ್ ಹಾಕಿ ಬೆಡ್ಶೀಟ್ ಇದು ಏನೇನ್ ಇದೆ ಎಲ್ಲಾನೂ ಉ ಉಣ್ಯಾಕುಟ್ನಾ, ಎಲ್ಲಾ ಉಣ್ಯಾಕ್ಬುಟ್ಟು ಆಮೇಲ್ ಏನ್ ಮಾಡ್ದೆ ಅಂದ್ರೆ ಓ ಸ್ನಾನ ಮಾಡ್ಕರ ಗಂಟ್ ಹತ್ತುವರೆ ಆಯ್ತು.
ಹತ್ತು ಹತ್ತುವರೆಗೆಲ್ಲ ಸ್ನಾನ ಮಾಡ್ ಕಂಡು ಆ ಅನ್ನೊಂದ್ ಗಂಟೆಗೆಲ್ಲ ಕ್ಲಿ ಕ್ಲೀನಾಗ್ ಮಾಡಿ ಒರಸ್ತೀ ರೂಮ್ ನನು. ಒರ್ಸಿ ಹನ್ನೊಂದಾಯ್ತು ಹನ್ನೊಂದುವರೆಗ್ ಬುಟ್ಟೆ ಹನ್ನರಡು ಗಂಟೆ ಒಣಾ ಹೋದ ತಿಂಡಿನೂ ಮಾಡಿಲ್ಲ ಏನು ಮಾಡಿಲ್ಲ ಆಮೇಲೆ ಡಾಕ್ಟ ಡಾಟರ್ ಬಂದ್ರು ಟ್ವಲ್ ಕ್ಲಾಕ್ ಡಾಕ್ಟರ್ ಬಂದ್ರು ಟೋಲ್ಂದ ಟೂ ತನಕ ಹೆಂಗೋ ಸಿಕ್ಸ್ ಹಂಡ್ರೆಡ್ ಹೊಡೆ್ದ ಅಕ್ಕ ಸಿಕ್ಸ್ ಹಂಡ್ರೆಡ್ ಪಲಸು ಫೈ್ ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ ಆಯ್ತು ಸಮಾಧಾನ ಆಯ್ತು ಇನ್ ಪೇೇಶೆಂಟ್ಸ್ ಬಂದ್ರೆ ಬರ್ತ ಎಂದಕ್ಕೋ ಸರಿ ಆಯ್ತು ಎಂತ ಸುಮನಾ ಆ ಇರ್ಲಾಕ ಈಗ ಈಗ ಆಫ್ಟರ್ ಸಿಕ್ಸ್ ಓ ಕ್ಲಾಕ್ ನಾನು ಟ್ವೆಲ್ ಓ ಕ್ಲಾಕ್ ಈಗ ಲೆವೆನ್ ಓ ಕ್ಲಾಕ್ ಹೋಯ್ತ ಸಿಕ್ಸ್ ಓ ಕ್ಲಾಕ್ ಲಾಸ್ಟ್ು ಸಿಕ್ಸ್ ಸಿಕ್ಸ್ ತರ್ಟಿ ಲಾಸ್ಟ್ ಹಾ ಡಾಕ್ಟರ್ ಇರ್ತಾರೆ ಬಟ್ ನನ್ಗೆ ಯಾರಿಲ್ಲ ಅದಗ್ ಮುಗೀತು ಅಂತ
ಹ್ಮ
ಮತ್ತೆ ಏನ್ ಸಮಾಚಾರ
ಹೇಳ್ಬೇಕಕ್ಕ ಮತ್ತೇನ್ ಸಮಾಚಾರ ಬರ್ಬೇಕ
ಕಮಿಟ್ಮೆಂಟ್ಸ್ಗಳಗೆ ಎಲ್ಲಿ ಊರ್ಗೆ ಎಲ್ಲಾ ಸಾಕಾಗಲ್ಲ ಅಕ್ಕ ಟೈಟೈಮ್ ನೋಡಿ